ಏನಲ್ವಾ ಹೋಣ ನಿನ್ನ್ನಡದ
ಕುಂಚದೆ ನಾವ ಊಟಾಯ
ಹ್ಮ್
ಹ್ಮ ನಮ್ದು ಹಾಗಾದ ಈಗ ಮತ್ತೆ ಏನು ಸುಮ್ ಕುಂತವತ್ತ ಏ ಗಿರಕ್ಕೆ ಸಣ್ಣ ಆದವ ಮಳೆ ಆಗ್ಯದ ನಿಮ್ ಕಡೆ
ಮಳೆ ಇಲ್ಲ ಏನಲ್ಲ ಆ ಕಡೆ
ಈಗ ನಿನ್ನೆ ಮನಗಂಡ ಇಡ್ತ
ನ್ನೆ ಇಲ್ಲಬರಿ ಅಲ್ಲಿ ಇ ಪಂದ ಬಟ್ಟೆ
ಹೌದೇನಾ ಈ ಕಡೆ ಮನಗಂಡ ಬಿದ್ದ ರೇಟ್ ಏನತ್ತೆ ಈ ಕಾಲಂದ ನೀನ್ ಎದ್ರಂಗ ಕೊಡದ್
ತೋಬ
ನಿನ್ನೆ ಏನಿಲ್ಲೋ ಸಿಕ್ಕವ್ರಿ ಎಂಟನೂರ ಐವತ್ತಲ್ಲ ಹಾ ಬೇರೆ ಬನ್ಸ ಎಂನೂರ ಮೂವತ್ತ
ಹ್ಮ
ಮಳೆ ಆಗಿಲ್ಲ ನೆನೆ
ಎಲ್ಲಬ್ ಅನೇ ಬೊಂಡಪ್ಪ ಆಟ್ಟೆ
ಹೌದಾ ಈಗಡೆ ಕಾಲ ಮಾಕಿ ನೀರ್ನಂದ್ರ ಹೋಡ್ದದು
ಎಲ್ಲಕ್ಕ
ಕೊಡ್ಸ ಮಾಡ್ಲ ಆಕೈತಿವರ್ಸ
ಅಪ ಯಾರನ ಬ ನಿಮ್ ಡ್ಡಪೊವ್ರು
ಕೂಡ್ ನಮ್ ದೊಡಪುರ್ ನಾವ್ ನಮ್ಮ್ ಮಾಮರು ಎಲ್ಲ ಪಾರ್ಟ್ನರ್
ಹ್ಮ್ ಹ್ಮ್ ಅದೆ ನಂದಿ ಊಟಲ್ ಮಾಮ ಕುಡ್ಯದಲ್ಲ ಹೊಸದಕತಲ್ಲ ನ್ ನಿಂಬುದ ಅದಕ್ಕ
ನಮ್ಮ ಅಮ್ಮಾರ ನಾ
ಪೂರಾಟಲ್ ನಿಮ್ ಫ್ಯಾಮಿಲಿ ಅಷ್ಟೇ ಮತ್ ಹೊರಗಿನ
ಎಲ್ಲ ಫ್ಯಾಮಿಲಿ ಅಷ್ಟೇ ಹೊರಗಿನೂರು ಯಾರಗ ಅಲ್ಲಲ್ಲ
ಅಲ್ಲ ಪಾಟಾ ಶಿಪ್ ಪಾಟ ಶಿಪ್
ಅದೇ ಪಾರ್ಟ್ನರ್ಶಿಪ್ ಫ್ಯಾಮಿಲಿ ಒಳಗೆ
ಫ್ಯಾಮಿಲಿ ಒಳಗೆನೆ ನಮ್ ದೊಡಪ್ಪ ಅವರು
ನ ನಮ್ ನಮ್ಮ ಮಾಮರು
ನಿಮ್ಮ ಮಾಮರನ
ಹ್ಮ ನಾವು ನಮ್ ನಮ್ ದೊಡಪಾವ್ರಿಗೆ ಇಬ್ಬರು ತಮ್ಮರ ಅದ್ರ ನಮ್ ಕೊರ್ರಮ್ ಕಾಕೋರ್ ಇಬ್ಬರಾರಿನ
ನಿಮ್ ಪಪ್ಪ ಅವ್ರನಾರ ಹೆಂಗಗೆದ್ರಗ
ಹ ಎಲ್ಲಾ ಈಗಲ್ಲಾ ಕುಡಿಯವರು ಒ ಜಿ ಫೆಂಮ್ದ
ಅಲ್ಲ ಅಲ್ಲ ಹೋಟಲ್ ಒಳಗ ಅಂದೆ ಎಲ್ಲರೂ ಇನ್ವೆಸ್ಟ್ ಮಾಡ್ರಿ ನಾ
ಅ ಇನ್ವೆಸ್ಟ್ ಹ್ಮ ಎಲ್ಲಾರೂಷ್ಟ ಇಜಕ್ ಮಾಡಿ ಮತ್ತೆ ಕಾಟ ಆದ್ಮೇಲೆ ಅದಕ್
ಹ್ಮ್ ಈಗ ಕಾಟನ್ ಮೇಲೆಗೆ ನಾಟೆ ಹ್ಮ್ ಹ್ಮ್ ಹ್ಮ್ ಅದು ಮತ್ ಪೂರಾ ಮೆಂಟನ್ ಯಾರು ಮಾಡ್ತಾರದು
ಮಂಟನ ಓಟಾರ ಅದ ನಮ್ ಮಾಮರು
ಪುಾರಾ ನಿಮ್ ಮಾಮರು ಮೇಂಟೈನ್ ಮಾಡ್
ಹ ಪೂರ ಮೇಲೆ ನ್ ಮಾಡ್ತಾರ ಅವ್ರರು ಅಂದ್ರೆ ಅವ ನಿಜ ಕೊಟ್ಟಿ ಅವರಿಗೆ ಅವ್ರ ಎ ಎಲ್ಲಾ ತಗೋದ ನಂ ಸಮ್ ದಿನ ಇ ಸೆಟ್ರಿ ಅಂತಾರ ಅವ್ರು ಹೊಟಾಲ್ ಮಾಡೋವ್ರ ಎಲ್ಲಾ ಕಡೆ ಅವ್ರ ಹೋಟಲ್ದವ್ರಿಗೆ ಅವ್ರೇ ಕೊಟ್ಬಿಡ್ತ ಅವರೇ ಮಾಡ್ಕೊಂಡು ಹೋಗತಾರ ಹಾ ಊಟ ಮಾಡ ಲಜು ಕೊಟ್ಟ ರರಿಕ್ಷ ಇಲ್ ತಿಂಗ್ಲಾ ನಾಕುವರ್ ಲಕ್ಷ
ತಿಂಗ್ಲ ಅಬ ಅಬ ಅಬ ಅಬ ಹೋಡ್ದೇಲ್ಲೆ
ಹ್ಮ್ ತಿಂಗ್ಲ ನಾಲ್ಕೂವರೆ ಲಕ್ಷ
ಹ ನಾಕ್ ವರ್ಷದಾಗ ಎಲ್ಲರು ಡಿವೈಡ್ ಮಾಡ್ಕೊಂತೆರೆನು
ಇಲ್ಲ ಖರ್ಚ ಇಬ್ರಗಷ್ಟೇ ಖರ್ಚ ಚ ಎಲ್ಲ ಒಂದೇ ಇನ್ ಜಾಯಿಂಟ್ ಪು ಕರೆಕಿಲ್ಲ ಒಂದ್ ರೂಪಾಯಿನು ಅವರು ಇವರು ಹಿಂಗೆ ಅಂತ ಎಲ್ಲದು ಒಬ್ಬ್ರೆ ಖರ್ಚು ಮಾಡೋರು ಒಬ್ರೆ
ಹ್ಮ್ ಹ್ಮ್ ಹ್ಮ್ ಹ್ಮ
ನಮ್ದ ಅವರು ಇವರು ಸಪ್ರೇಟ್ ಇಲ್ಲ ಒಬರೇ ಇಲ್ಲ ಇಲ್ಲ ಮನೆ ಇ ಹ್ಮ್ ಮನೆ ಇಪ್ಪತ್ ಮಂದಿಂದ್ರೆ ಹಂಗೆ ನಿ ಒಬ್ರ ಒಬ್ರೇ ನಂತರ ಅವು ಹ ಅಂದ್ರ ಇ ಒಂದ್ ಸರಿ ಇ ಚಾಪ್ರದಾಗ ಒ್ ಮನಿ ಅದ ಇದ್ದಾನ ಊರಾಗ ಅಂತ್ ಊರಗೆ
ನಿಮ್ದ್ ಯಾವುರು
ಒಪೆಟ್ಟ ಹಾ ಇೇ ನಾ ಈ ಹನ್ ಹನ್ನೆರಡು ಕಿಲೋಮೀಟರ್ ಅದ ಸ್
ಹ್ಮ ಸಾಪಡಲ ಸ
ದ ಸ್ಕೂಲ್ ಅಂತಲ್ಲ ಒಂದು ಇಲ್ಲಿ ನವದ ಸ್ಕ ತಂದೆ ಬರ್ತದಲ್ಲ ಇಲ್ಲಿ ಕ್ಯಾನಲ್ ಬೆೇ ಬೀಗುಡಿ ಕ್ಯಾನಲ್
ನ ನಟ ನೋಡಿ ಲ ಆಟ
ಹ ಗ ಟಿ
ಹ್ಮ್ ಹ್ಮ್ ಹಾ ಹಾ ಚನ್ಲ್ಲದೌದು
ಕ್ಯನ ಈ ಕಡೆ ಒಳಗೆ ಹೋಗಬೇಕು
ಒಳಹೋಗುದೆನಾ
ವಜ್ಜಾಯ್ತಮೇ್ರ ಇನ್ನೋ ಇಲ್ಲ ಫಸ್ಟ್ ರಿಸಲ್ಟ್ ಬಂದಿದ್ದ ರಬ ಬಿಟ್ಟೆಲ್ಲ
ಕೇಳ್ಬೇಕು ಮೇಡಮ್ ಕೇಳ್ಬೇಕು
ಬಿಡ್ಲತ್ತು ಯಾವಾಗ ಎಕ್ಸಾಮ್ ಬರೋದಂತ ಏನ ಲೇಟ್ ಅದ ಆರಾಮ್ ಬಿಡ್ಲ ಅವ ಹ ಏನಪ್ಪ ಸಪ್ಲಿಮೆಂಟ್ರಿ ಅವ ಸೆಕೆಂಡ್ ಇಯರಾ ಸೆಕೆಂಡ್ ಇಯರಾ
ಸೆಕೆಂಡ್ ಇಯರ್ ಹ ಸೆಕೆಂಡ್ ಇಯರ್
ಬರಲ್ಲ ಹ ಮ್ರ ಯಾಕಂದ್ರೂ ಸ ಇ ಸಪ್ಲಿಮೆಟ್ರಿ ಬರ್ದ ಮತ್ತೆ ತಳಿ ಸಪ್ಲಿಮೆಂಟ್ರೇ ಬರ್ಬೇಕಂತ
ಹ ಹ ಹೌದಾ
ಹ್ಮ್ ಹಿಂಗಾಗಿ ಅದಕ್ಕೆ ಮ ಸಪ್ಲಿಮೆಂಟ್ರಿ ಬರು ಕಾಫಿನ ನಡಲ್ಲಿ ಹುಟ್ಟ ಹಷಕ್ಕ ಅದಕ್ಕೆ ಮ ಅದಕ್ಕೆ ಸ ಮತ್ ಪಾಸೆ ಆಗಲ್ಲ ಸರಿಯ ಅಂತ ಸುಮ್ಮನೆ ಏನಕ್ಕೆ ಕುಂತ್ರಿಯದಾಗಲ್ಲ ಸುಮ್ಮ್ನೆ ಇನ್ನೊಂದ್ ವರ್ಸ ಹ್ಮ ಅಷ್ಟೇ ಮಾಡ್ತೀನಿ ಅವದು ಅವಾಗ್ಲಸ ಅಷ್ಟ ಮ ಮತ್ತೆ ಮದುವಗೆ ಮೊನ್ನೆ ಸಪ್ಲಿಮೆಂಟ ಬರ್ತಾರಲ್ಲ ಈಗ ಮತ್ತೆ ಅದು ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಸತಿ ಬರ್ದಿಲ್ಲ ಅವರು ಸತಿ
ಹ ಯಾರ ಮದ್ು ಮದ್ ಬರದಿಲ್ಲ
ಇಲ್ಲ ಬರ್ದಿಲ್ಲ ಎಷ್ಟ ಸೆಕೆಂಡಿಯರ್ ಸತ ಸಂಟ
ಇಲ್ಲ ಸೆಕಂಡ್ ಇಯರ್ ಫಸ್ಟ್ ಇಯರ್ ಯರಡ್ ಇತ್ತ ಅ ಅವ ಯಡುಡ್ ಬರ್ದಲ್ ಬಿಡು ಯಾವ್ದ ಒಂದ ಪೇಪರ್ ಏ ಬದಂಗ
ಅದ ಒಂದೇ ಪೇಪರ್ ಫಸ್ಟ್ ಇಯರ್ ಫೇಲ್ ಆಗಿದ್ದು ಒಂದ್ೆರಡು ಪೇಪರ್ ಇದ್ದು ಎರಡು ಪೇಪರ್ ಬರ್ದಾನತ್ತೆ ಸೆಕೆಂಡ್ ಇಯರ್ ಹ ಂತ ಹಾ ಒಂದು
ಹೌದಾ
ಹಾ ಒಳ್ಳೆ ಸಪ್ಲಿಮೆಂಟರಿ ಬರ್ತದಂತ ಅವ ಅಂದ ನೋಡ ಮೇಡಮ ಸತಿ ಮಾತಾಡ್ತನ್ಿ ಕೇಳಿ ಏನ್ ನಂಗ್ ಬರ್ಯದಿತ್ತು ಅಂದ್ರೆ ಸುಮ್ಮ್ ಒಮ್ಮೇಲೆ ಅದಕ್ ಬರ್ತೀನಿ ಏನ್ ಎಲ್ಲದ ಬರಿೀಬೋದು ಅಂದ್ರೆ ನೋಡಮ ಇದು ನಾಳೆಷ್ಟ ಪೇಪರ್ ಎಷ್ಟ ತಕ ಎಷ್ಟು ತಾಕತ್ ಬಿಡ್ತಿನ ಆ ಕಡೆ ಹ್ಮ್ ಅಡಿಕ್ಕೇನ್ ಅದು ನಮ್ ನ್ಮ್ದು ಬಂದ್ ಮಾಡಿದೆ ರಿಸಲ್ಟ್ ಅವತ್ ನಿಮ್ ಅಷ್ಟೇ ಬಿಟ್ಟರತದೆ ಎಲ್ಲಾರೂ ಬೆಲ್ಲತನೀ ಪಸಾರ ಹ್ಮ್ ಜಾಯ ರಾಜೀವ್ ಗಾಂಧಿ ಪಾರ್ ಮಾಡಿದ್ರೆ ಅಂಗನ
ರೋನು ಚಲೋ ಆಯ್ತ ರಾಜೀವ್ ಗಾಂಧಿ
ಹಾ ಸು ಬ್ಯಾಟಿಕಾರಿ ಒಂದ ಹನ್ನರ್ನೂರು ರೂಪಾಯಿ ಕೊಟ್ರ ಏ ಪರಕ್ ಬ ಬಿಳಿಲ್ಲ ಪಾಸ್ ಆದ್ರ ಅವರು
ಪಾಸತಿ ಕಖರೆಯಲ್ಲಿ ಅದಕ್ಕೆ ಕುಂತಿದ್ದೆ ನಾನು
ಯ್ರೆ ಹಂಗಂದ್ರ ಈ ಸರ್ಟಿಫಿಕೇಟ್ ಬರದ ಒಂದ ಒಂದ್ ವರ್ಷ ಬರ್ದ
ಯಾವ ಕೊಡ್ತಾರನಪ್ಪ ಮನೆ ಫೋನ್ ಹಚ್ಚಿದ್ರ ೀಸ್ ಕಟ್ ಅಂತ
ಸೀನಿಯರ್ಸ್ ಹೌದರ್ ನಾಮ್ ಸೀನಿಯರ್ಸ್ ಅವ್ರಗ ಏನ ಬಂದಾಗದ
ಅವ್ರ ಬಂದ್ ಅದೇ ಜನವರಿರಗೆ ಕೊಟ್ರ ನ ಮಾಲ್ ಟಿಕೆಟ್ ಬಂದಿದ್ದು ನೋಡು
ಹಾ ಹಾ
ಹ ಅಲ್ಲಿೆ ಕಾಲೇಜ್ಗೆ ಬರ್ತು ನಾವು ಕಾಲೇಜಿಗೆ ತಗೊಂಡ್ ಬರ್ಬೇಕು
ಹ ಹ್ಮ್ ಹ್ಮ್ ಆಯ್ತು ಪಾರಾದ್ರಿ ವರ್ಸ್ತು ಬಂದು ಕೈಯ ಸರ್ಟಿಫಿಕೇಟ್
ಹೌ ಸ್ಪ ಬಂದು ಎಲ್ಲ
ಹಾ ಮುಂದೆ ಹೆಂಗ್ ಮತ್ತೆ
ಹ್ಮ ನೀ ಎಲ್ಲಿ ಮಾಡಬೇಕ ಹ ಮೆಡಿಕಲ್ ಮಾಡಬೇಕು ಎಲ್ಲ ಪ್ರಾಕ್ಿಸ ನನ್ ಅದು ಎಲ್ಲಿ ಮಾಡಲೆ
ಇಮಾರ
ಹ್ಮ್ ನಮ್ಮ ಮಾಮ್ಮ ಓದಕ್ ಕುಂತಾರ ಬಿಡಿ ಅಂಬಡಿ
ಹ ಆಯ್ತು ಇನ್ನೊಂದ್ ವರ್ಷ
ಹ್ಮ್
ಮತ್ತೆ ಅದ ಅ ಅವ್ರಿಗೆ ಎಲ್ಲ ಶೇ ಇಟ್ ಬಿಡು ಮೆಡಿಕಲ್
ಹ್ಮ್ ಆಟೇ ಮಾಡ್ಬೇಕೀ ಅವ್ರಿ
ಹ್ಮ ಮ ಅತ್ತೆ ಮಾಡ್ಬೇಕು ಮತ್ತೆ ಬೇರವ್ರಗ ಹೋಗಿ ಪಾರಟ್ನರ್ ಮಾಲ ಅದ ಆಕಿ ಇದ್ ಆಕಿ ಆಗಲ್ಲ ಅದ ಕೆಲ್ಸ
ಹಾಗಗಲ್ಲ ಆಗಲ್ಲ ಆಗಲ್ಲ
ಮನೆಯವರ ತರ ಮಾಡೋದು ನಡೀತದ
ಹ್ಮ್
ಹಂಗೆಯಾಗೆ ಚಲತ
ಹ್ಮ ಆಯ್ತು ಈಗ ಅಂಗಡಿ ಪೂರ ನಿಮ್ಗೆ ಬಿಟ್ರ ನಿಮ್ ದಡಪರ್
ಹಾ ಅವರು ಹಸ ಮರ್ದ ಮರ್ದ ಈಕಡೆ ಮಲ್ ಒಂದ ಅದ ಆ ಕಡೆ ಹೋಗತಾರ ಈ ಕಡೆ ಬರ್ತಾರ
ಹ್ಮ್ ನಾ ಎಲ್ಲ ಬಂದಾಗ ನಮ್ ದೊಡ್ಡಪ್ಪನ ಕುಂತ್ ಮೊ ಯಾವಾಗ ಬೈಂದೆ
ಹಾ ಅವರು ಬಂದಾಯತು ಲೋಕಲ್ ಎಲ್ಲಿ ಇದ್ರ ಕುಡ್ತಾರ
ಹ್ಮ್
ಅವರು ಆ ಸಮ ಬಂತ ಅದು ಬಂತ ಮದಿವಿ ಬಂದ್ ಅವು ಬಂದ ಅ ಓಡಾಡದ ಇರ್ತದ
ಎರಡು ವರಿ ಹ ಎರಡ ವರ್ಷ ವರ್ಷ ಆಯ್ತು ಕುಂತಂಗೆ ಅದ ಬೋರ್ ಇಡ್ಲಕ್ಕ ಗಿರಕಿಲ್ ಬೋರ್ ಫುಲ್
ಕಂಡಪಟ್ಟಿಬಾ
ಈ ಬ್ಯಾಸಿಗೆ ಹೊಯ್ತಲ್ಲ ಯಾವಾಗ ದಾಡ್ತನ ಒನಗೈತಿ ಬೇಸಿಗೆ ಕೋಡ್ಬೇಕಲ್ಲ ಫುಲ್ ಮತ್ ಒಂದು ಗಿರೆಕಿರೆಲ್ಲ ಏನಿಲ್ಲ ಬ್ಯಾಸಿಗ್ಯಾಗ ಖಡಾ ಬಿಸಿಲ್ಲ ಕೊಡ್ಬೇಕ ಚೆಂತೆನ
ಹೌದ ಆರಾಮ ಕಮ್ಮಿ ಮಾಡ್ಬೇಕಪ್ಪ ಟೈಮಿಂಗ್ ತೆಗದ ಮುಚ್ಚದು
ಏ ಹಂಗಿರಲ್ಲ ಯಾವ ನಮ್ತ್ ಯಾವ ಆ ಟೈಮಿಗೆ ಯಾವ್ ಬಾಕಿ ಕೊಡ್ತಾರ ಬರ್ಲಲ್ಲಾ ಆಮೇಲೆ ಫೋನ್ ಮ ಅಂದ್ರ ನಾವ್ ಬಂದಿದ್ರೆ ಅಂಗಡಿ ಮತ್ರ್ ಬಿಡ್ತಾರ ಅವರು ಅವತ್ತಿದರು ಕರ ಬಂದಿದ್ವಿ ಅಂಗಡಿ ಮೆಸಿದ ಆಯ್ತಿ ಈಗಿಲ್ಲ
ಹ್ಮ್ ಹ್ಮ್ ಹ್ಮ್ ಹಿಂಗ ಬಾಕಿ ಇ ಬಾಕಿ ಇಡ್ತರ ನೀವು
ಅವ್ರ ಟ ಎತ್ ತಗದಂಗ ಆತದ ಸುಮ್ಮಿ ಇಪ್ಪತ್ನಾಕಕ್ ತಾಸ್ ರತ್ರಿ ಎಂಟರತ ತಗೊಂಡ್ ಕೊಡ್ತಿವಿ
ಹ್ಮ್ ಹ್ಮ್ ಯ ಚಲೋ ಆಯ್ತಪ್ಪ ಅಂದ್ರೆ ಯ್ಯಾಪಾರ ಏಟ್ ಆತ ದಿನಕ್
ಇಲ್ಲ ಇದನ್ನ ಇದು ಯಾಪಂದ ಮಜಾ ಒಂತರ ಮಳಿ ಬಂತು ಚಲೋ
ಅದೇ ಈಗ ಯಪಾರ ಇತಿ ಸೀಸನ್ ಆದದಪ್ಪ ಅಂದ್ರೆ ಏಟ್ಪ್ಂದೆ
ಈ ಮಿನಿಮಮ್ ಅಂದ್ರೂ ಬೀಜದ ಮೇಾಲಾಗ ಒಂದ್ಸರ್ತಿ ಬೀಜ ಉಂಟು ಅಂತಕ ಬೀಜದ ವ್ಯಾಪಾರ
ಹ್ಮ್
ಒಂದ್ ದಿವ್ಸಕ್ಕೂ ಒಂದ್ ಲಕ್ಷ ಆಗ್ಬೋದು ನಮ್ಕ್ ಸಣ ಕೌಂಟ್ರ ಅದ ಒಂದ್ ಲಕ್ಷ ಒಂದೊಂದ್ಸತಿ ಮಳೆ ಜಿ ಬಂತ ಎಲ್ಲಗೇರಿರಿಗೆ ಬಂದ್ ಮೂರ್ ನಾಕಕ್ ಲಕ್ಷ ಮಾಡವಿ ಐದ ಲಕ್ಷ
ಅಧನಕ್
ದಿನಕ್ಕ ಅದು ಬರ ಮೂರ್ ಮೂರ್ ದಿವ್ಸ ಇರ್ತದ ಸೀಜನ್ ಒಂದ್ ವಾರ ಕನಿಷ್ಠ ಒಂದೇ ದಿವ್ಸ ಮೂರು ಐದು ಲಕ್ಷ ಅದ ಎರನೇ ದಿವ್ಸ ಮೂರ್ ಲಕ್ಷ ಹಿ ಸಣ್ಣ ಆಯಕಂತ ಹತ
ಹ್ಮ ಹಾ ಹೌದ
ಹ್ಮ ಯಾಕ ಹೊತ್ತೆ ಮಿ ಬಂದ ಒಂದೇ ದಿವ್ಸ ಬಜಾರ್ ಬರ್ತಾರ ಮಂದಿ ಅವತ್ತೇ ಏನೆಲ್ಲ ಹೊ ಮತ್ತೆ ವರ್ಷಕ್ಕ ಒಂದು ಮೂವತ್ತಲ್ಲ ನಲ್ವತ್ತು ಲಕ್ಷದ ವ್ಯಾಪಾರ ಆಗ್ತದೆ ಬರೀ ಬೀಜ್ದ
ಹ್ಮ್
ಮತ್ತೆ ಅವು ಬೇರೆ ಅವರ್ ಟೋಟಲ್ ಒಂದ್ ಐವತ್ತ ಅರವತ್ತು ಲಕ್ಷ ಇ ವರ್ಷ ವ್ಯಾಪಾರ
ಹ್ಮ್ ಹ್ಮ್ ಹವು ಇವು ಕೇಟ್ ಹತ ಎಲ್ಲ ಮಾಲಿಗಲ್ ತರಕ್
ಮೊಗಲ್ತ ಅದೇ ಟೆನ್ ಟ್ವೆಂಟಿ ಪರ್ಸೆಂಟೇಜ್ ಉಳ್ತದ ಅಟ್ಟೆ
ಉಳಿತ ಬರ ಟಣ್ಣ ಇರ್ತವ ಉಳಿತುವ
ಆ
ಹಾ
ಹ್ಮ ಈ ಈ ಹಂಗದಂದ್ರೆ ಈ ವರ್ಷ ಮಾರ್ಕೆಟ್ ಒಂದು ಟೆನ್ ಪರ್ಸೆಂಟಜ್ ಉಳತದಿಲ್ಲಂಗದ ಕಾಂಪಿಟನ್ ಎ ಅಂಗಡಿ ಶಾಪ ಸಾವಿರ ಅಂಗಡಿಗ ಜಯವಂತಲ್ಲ ಬೇರ ಅವ ನಿನ್ ತಾವ ಸಂಜರು ಶಿಕ್ಷೆನವ ಕಾಂಪಿಟೇಷನ್ ಒಂದ್ ನೂರ್ ಅಂಗಡಿಯಗ ಶಾಪ್ರದಾಗ ಹತ್ತು ರೂಪಾಯಿ ನಂಬನ್ನಗೆರೆ ಹೆಂಗಂದ್ರೆ ನಾನು ಬರ್ಬೇಕಂತ ಅವ್ರರು ಹತ್ರ ರೂಪಾಯಿ ಎಳಸ್ತಾರ ನಮಗಗ್ ಬರ್ಬೇಕಂದ ನಾವು ಹತ್ರೂಪಿ ಎಳಿಸಸ್ತೀವಿ ಈ ವರ್ಷ ನಮ್ ಗಂಟನೆಗ ರೊಕ್ಕ ಕಂಪ್ನಿ ತಗೋಬೇಕಂತ ಗಂಟನೆ ಐವತ್ತೈವತ್ತು ರೂಪಾಯಿ ಉಳಿಸಿ ಮಾರಿ
ಹೌದಾ
ಗಂಟೆಗೆ ಐವತ್ತು ರೂಪಾಯಿ ಲಾಸ್ ಆಗಿ ಮರಿ ಹೋಗ ಹೋದರ್ಸೆ ಅ ಮೂವತ್ ಲಕ್ಷ ಕುಂತ ಕಂಪ್ನಿ ಆಗಂತ ವ್ಯಸ್ ತಕ್ಕಲೇಬೇಕಂತ
ಹ್ಮ್
ನ ದಡ್ ದಡ ದ ಮಾರಿ ಬಿಟ್ಟು ಹೊರ್ಸಕ ಬಿದ್ದು ಅಂದ್ರ ಇ ವೇ ಆಗ್ಕದಲ್ಲ ಕಂಗ ಕಂಪನ ಆಕಲ್ಲ ಮುಂದೊಂದ್ ಸತಿ ಬಿಜನ ತಗಕ್ ಮತ್ತೆ ಹ್ಮ್ ಏನಂದ ಪ್ರಭ ಮತ್ತೆ ಆ
ಹಾ ಅಚೆದು ಸಂಜೆ ಕಡಿಗೆ ಆಯ್ ಇದನ್ನ ಹೇಳುವ
ಹಾ ಯಾರ್ಯಾರ ಮಾಡಿದ್ವಿ
ಹಾ ಯಾರಿಕಲ್ಲ ಅವ ನನಗ ಒಬ್ಬಿಗೆ ಅಷ್ಟಿದ್ದ ಮಲ್ಲೆ
ಹ್ಮ ಮಧುಗಬನಿ ಗಾಮ್ ನೋಡಂಗೆ
ಆರಾಮ
ಮದುವಗಾದ ಸುನ್ಯಗಾದ ಎಲ್ಲ ಯೂಸ್ ಮಾಡಲ್ಲ ಬಾಳ ಕೆಲ್ಸದಾಗಿರ್ತಾನಏನ್
ಸನ ಬಟಾವದಾನ
ಸುಮ್ಮಂದು ಅದು ಅವೆಲ್ಲ ನಮಗ್ ಸಟ್ ಆಗಲ್ಲ ಅಂತನ
ಹ್ಮ್
ಚೆಂಗ ತೋರ್ ಮುಂದಿ ಇರ್ತ ಆಗಲ್ಲಪ್ಪ ಅತರಚ ಹಾ ಆತ ಆಮೆ ಮಲೆ ಸಕ್ಕಸದ
ಸರಿ ಸರಿ